ಹಲೋ ದೇವು ಅವ್ರೇ.
ಹಾ ಎಿ ಸರ್ ನಮಸ್ತೆ ಸರ್.
ನಮಸ್ತೆ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದೀವಿ ಸರ್ ನೀವ ಸರ್.
ನಾವು ಕೂಡ ಚೆನ್ನಾಗಿದ್ದೀ್ ನೋಡಿ ಏನ್ ಮಾ ತ ಇದ್ದೀರಾ
ಸರ್ ಏನ ಇಲ್ಲ ಸರ್ ನೀವ ಹೇಳ್ಬೇಕು ಆರಾಮ್ ನಿನಗೆ ಹೊರಗಡೆ ಬಂದಿವವಿ ವಾಕಿಂಗ್ಗೆ
ಅವಕ ನ್ ಕುದಿದೀರಾ.
ಹಾ ಬೆಳಿಗ್ಗೆ ವಾಕಿಂಗ್ ಹೋಗಿ ರನ್ನಿಂಗ್ ಮೋಸಮು ಬಂತೀವಿ ಶ ಟಿ ಕು ಇವಾಗ ನಾಷ್ಟ ಮಾಡ್ತಾ ಇದಿವಿ ಸರ್
ಇವತ್ತ ಯೋಗ ಡೆ ಇವತ್ತು
ಹಾ ಇವತ್ ರೀ ಸರ ಇಟ್ಸ್ ಓಕೆ ನೆನಪಿಲ್ಲ ಸರ್ ಹೋಗಿದ್ವಿ ಅದೇ ಗ್ರೌಂಡ್ಿಗೆ ಹೋಗಿದ್ವಿ ಬೆಳಗ್ಗೆ
ಅದೇ ಯೋಗ ಡೇ ಇದೆ ಇವತ್ತು ವರ್ಲ್ಡ್ ಸೆಲೆಬ್ರೇಷನ್ ಇವತ್ತು ವರ್ಲ್ಡ್ ಯೋಗ ಡೇ ಇವತ್ತು ಅಂದ್ರೆ ನಮ್ಮ ಶರೀರವನ್ನ ಸದೃಢವಾಗಿ ಟೊ ಬೇಕಂದ್ರ ನಾವು ಯೋಗ ಗಳನ್ನು ಮಾಡ ಆದ್ರೆ ಮಾತ್ರ ನಮ್ಮ ಒಂದ ಆರೋಗ್ಯ ಎ ಏನ್ ಹೇಳ್ತ ಚೆನ್ನಾಗಿರ್ತದೆ ಅದಕ್ಕೆ ಹ. ಮೆಡಿಟೇಷನ್ ಮಾಡುವುದು ಯೋಗ ಮಾಡುವುದು ಒಳ್ಳೆ ಆಹಾರ ಶವಿಸುವೋುದು ಒಂದು ನಮ್ಮ ಜೀವನದಲ್ಲಿ ನಡೆಯುವ ಪ್ರಮುಖವಾದ ಒ ಘಟನೆಗಳಲ್ಲಿ ಇದು ಕೂಡ ಒಂದಾಗಿದೆ ಏನಂತೀರಾ.
ಹೌದ ಸರ್ ಕರೆಕ್ ನೀ್ ಹೇಳ್ದಲ್ಲಾ ಕರೆಟ್ ಐತಿ ಸರ್ ಅಂದ್ರೆ ಯೋಗ ಮಾಡಬೇ ಅಂತೆ ಆಯತ್ ನಿಮ್ಮ ಹೇಳ ಪ್ರಕಾರ ಅಂದ್ರರ್ ಯೋಗ ಮಾಡ್ಬೇಕಂತ ಐತ್ರಿ
ಹೌದ ಅದು ದೇವು ಅವ್ರೇ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಿ ತಿ ಮೀರಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ
ಹೌದು ಜಗ್ಗೆ ಹೌದು ಈಗ ಅದ್ರಲ್ಲಿ ಮತ್ತ ಜನಸಂಖ್ಯೆ ಅಂದ್ರೆ ಫುಲ್ ನಮ್ ಭಾರತ ದ ಪ್ರಶ್ನ ಸ್ಥಾನ ಇದೆರಿ ಸರ್ ಮತ್ತ ನ ಭಾರತ ಅವ ಫಸ್ಟ್ ಇರ ಜನಸಂಖ್ಯೆಯಲ್ಲಿ
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ ನಾವು ಏನ್ ಮಾಡ್ತ. ತ ಇದ ಇತಿಮಿತಿಯಲ್ಲಿ ವಾಹನಗಳನ್ನ ಬಳಕೆ ಮಾಡ್ಕೋಬೇಕು ಅತಿ ಸಾರಿಗೆ ಸಂಪರ್ಕ ಗವರ್ಮೆಂಟ್ ಬಸ್ ಇದ್ರು ಕೂಡ ನಾವು ಕಾರ ಅನ್ನ ಬೈಕ್ ಅನ್ನ ಚಲಾವಣೆ ಮಾಡ್ತಾ ಇದ್ದೇವೆ ಹಾಗನ್ನ ನಾ ಏನ್ ಮಾಡ್ಬೇಕು. ಹೂಂ ಕಂಡ್ರಿ ಸ್ವಲ್ಪ ನಿಷೇಧ ಮಾಡ್ಬೇಕ ಅಂದ್ರ ಮಾತ್ರ ಏನ್ ಸಮಾಜ
ಅಂದ್ರೆ ನೀವು ಅಂದ್ರೆ ನಿಮ್ಮಂತ ನೀವ್ ಹೇಳದ ಪ್ರಕಾರಂದ್ರೆ ವಾಯು ಮಾಲಿನ ಜಾಸ್ತಿ ಹಲಾಕ್ ಆ ಅಂತ ಹೇಳ ಆಯ್ತು. ಇವಾಗ ಕಾರ್ಖಾನೆಗಳನ್ನು ಇವಾಗಾರ್ ಕನ್ಯಗಳು ಜಾಸ್ತಿ ಮಾಡ ಆಲಕತ್ತವಲ್ರಿ ಅದ್ರ ಹೊಗೆಬಿಟ್ಟು. ವಾಯು ಬಳಿನೇ ಜಾಸ್ತಿ ಅಲ್ಲಕತಾಂತ
ಅಲ್ಲ ದೇವ್ರ ಹಂಗಲ್ಲ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಉದಾರೀಕರಣ ಖಾಾಸಿಗೆ ಇಲ್ಲಿ ಕೇಳಿ ಉದಾರೀಕರಣ ಇ ಕೇಳಿ ಫಸ್ಟ್ ನೀವು ದಾರೀಕರಣ ಖಾಸಗೀಕರಣ ಜಾಗತೀಕರಣ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರ ತನ್ನ ಒಡೆತನದಲ್ಲಿದ್ದು ಖಾಸಗಿ ಕಂಪನಿಯವರು ಬಿಟ್ಟು ಕೊಡ್ತಾ ಇದೆ ಇದಕ್ಕೆ ಮೂಲ ಕಾರಣ ಯಏಾರಂದ್ರೆ ಸರ್ಕಾರ ಸರ್ಕಾರ ಏನ್ ಮಾಡ್ಬೇಕು ಬಂಜರ್ ಇರ್ತಕ್ಕಂತಥ ಪ್ರದೇಶದಲ್ಲಿ ಕೈಗಾರಿಕಾ ಕಂಪನಿಗಳನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರ ಮಾತ್ರ ಒಂದು ಬೆಳವಣಿಗೆ ಪಥದಲ್ಲಿ ಸಾಗಬಹುದು. ಇಲ್ಲವ ಆದ್ರೆ ಬಹು. ದೊಡ್ಡದಾಗಿರ್ತಕ್ಕಂತ ಸಮಸ್ಯೆ ಉಂಟಾಗ್ತದ
ಅಲ್ದೇ ಹಂಗೆ ನಾ ಇವಾಗ ಕಾರ್ಖಾನೆಗಳು ಇವಾಗೆಲ್ಲಾರ್. ವಾಯುಮಾಲಿನ್ಯ ಜಾಸ್ತಿ ಆಕ್ತರಲ್ಲ ಸರ ಅಸ್ಲಕ್ ನಾವ್ ಅದು ಒಂದು ತಿಳಿದಿವವ್ರಿ
ಇಲ್ ಈಗ ಇಲ್ಲಿ ಕೇಳಿ ವಾಯು ಮಾಲಿನ್ಯ ಹೇಗಾಗ್ತಾ ಇದೆ ಅಂತಂದ್ರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ವಾಹನವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕನ್ನೋ ವಾಹನವನ್ನ
ಹಾ ಅದೇ ನಾವ್ ಅ ನೀವ್ ಹೇಳ್ರು ಇರ್ತಿ ಅದಿ ಅಂತ ತಿ ಹೇಳಿದ್ವಲ್ಸರ. ನೀವ್ ಹೇಳದು ಕಟ್ಟಯತಿರಿ ಸರ್ ಅದಕ್ಕೆ ನಾವೇನಂದಿವವಿ ವಾಯು ಮಲ್ಯ ಜಾಸ್ತಿಲಕತ್ತ ವಾಹನಗಳನ್ನು ಕಡಿಮೆ ಕಡಿಮೆಾಗಿ ಬಳಸಿದರೆ ಅದಕ್ಕೆ ವಾಯುಮಲ್ಯ ಜಾಸ್ತಿ ಬರಲ್ಲ ಅಂತ ನಾವ್ ಹೇಳಿದವಿ ಸರ್
ಈಗ ನೋಡಿ ದೇವ ಅವ್ರೆ ಏನಿದೆ ಅಂತಂದ್ರೆ ಒಂದ. ತು ಕೈಗಾರಿಕಾ ಕಂಪನಿಗಳಿಂದ ಬರ್ತಕ್ಕಂತಥ ಇಂಗಾಲರ ಡೈ ಆಕ್ಸೈಡ್ ಇನ್ನೊಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಏನಾಗಗ್ತಾದೆ ಅಂತಂದ್ರೆ ವಾಹನದ ಬಳಕೆ ಇನ್ನೊಂದ ಏನಾಗ್ತಾ ಇದೆ ಅಂದ್ರೆ ಶಬ್ದ ಮಾಲಿನ್ಯ ಯಾಕಂದ್ರೆ ಬೃಹದಾಕಾರದಾಗಿರತ ಯಂತ್ರೋಪಕರಣಗಳನ್ನ ನಾವು ಕಂಪನಿಯಲ್ಲಿ ಬಳಸುದ್ರಿಂದ ಘರ್ಷಣೆಯಿಂದ ಭೂಮಿ ಏನಾಗುತ್ತೆ ಭೂಕಂಪನ ಆಗುವಂತ ಸನ್ನಿವೇಶಗಳು ಅತಿ ಹೆಚ್ಚಿನ ಪ್ರಮಾಣದ ಆಗುತ್ತೆ ಆಮೇಲೆ ಇನ್ನೊಂದು ಅಂತಂದ್ರೆ ಜಲ ಮಾಾಲನ್ಯ ನಾವು ಕಂಪನಿಗೆ ಏನು ಕಂಪನಿಯಿಂದ ಏನು ಕಚ್ಚಾ ನೀರನ್ನ ಸಮುದ್ರಕ್ಕೆ. ಬಿಡ್ತಾ ಇದೀವಿ ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಳವೆ ಬಾವಿಗಳ ಮುಖಾರ ಅಂದ್ರೆ ಬೋರ್ವೆಲ್ ಹಾಕಿ ನೀರನ್ನು ಹೊರ ತೆಗೆದಾಗ ಭೂಮಿಯಲ್ಲಿ ಅಸಮತೋಲನ ಉಂಟಾಗ್ತದೆ ಆ ಸಮಯದಲ್ಲಿ ಏನಾಗ್ತದೆ ಭೂಮಿಯಲ್ಲಿ ಕಂಪನ ಇಟ್ ಮೀನ್ಸ್ ಭೂಕಂಪನ ಒಂದು ಸಂಭರಿಸುವ ಚಾನ್ಸಸ್ ಬಹಳಿದೆ ಅದಕ್ಕೆ. ಇತಿ ಮಿತಿಯಲ್ಲಿ ನೀರನ್ನು ಬಳಕೆ ಮಾಡ್ಕೋಬೇಕು ಹ ಅದಕ್ಕ ದೇವರು ಏನಿದೆ ಅಂತಂದ್ರೆ ನಾವು ಈ ರೀತಿಯ ವಿಷಯಗಳನ್ನ ಸ್ವಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ತಿಳಿಸುವಂತೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಏನಾಗ್ತದೆ ನಮ್ಮ ಸ್ಥಾನಮಾನ ಉಳಿಸಿಕೊಳ್ಳಲು ಒಂದು ಪ್ರಮುಖವಾದ ಅಸ್ತ್ರವಾಗ್ತದ ಇಿಲ್ಲವಾದ್ರೆ ಮಾನವನು ಅಳಿವಿನಂಚಿನಲ್ಲಿ ಹೋಗ್ತಾನೆ ಅಂದ್ರೆ ತನ್ನ ಸಾವನ ಹೇಗೆ ಜೇಡರ್ ಹುಳಿವಿನಂತೆ ತಾನು ಹೆಣೆದುಕೊಂಡಿರುವ ಜೇಡರ ಬಲೆಯಲ್ಲಿ ತಾನೇ ಒಂದು ದಿನ ಹೆಂಗ್ ಮರಣ ಹೊಂದುತ್ತಲ್ಲ ಅದೇ ರೀತಿಯಾಗಿ ಜೇಡರ್ ಹುಳಿವಿನಂತೆ ಮಾನವನು ಕೂಡ ಒಂದು ದಿನ ನಶಿಸಿ ಹೋಗುವಂತ ಸಂಭವ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ.
ಹೌದ್ಹೌದ ಹೌದ್ರಿ ಸರ್ ನೀವ್ ಐತ್ ಕರೆಟ್ ಐತ್ರಿ. ಅಂದ್ರೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಹೇಳಿ ಸರ್ ನೀವು.
ಈಗ ನೋಡಿ ದೇವು ಅವ್ರೆ ಏನಾಗ್ತಿದೆ ಅಂದ್ರ ನಮ್ಮ ಒಂದು ಇಡೀ ವಿಶ್ವಕ್ಕೆ ಅರ್ಧದಷ್ಟು ಗಾಳಿಯನ್ನು ಯಾವ ಕಾಡು ಕೊಡತ ಅಂದ್ರೆ ಅಮೆಜಾನ್ ಕಾಡು ಕೊಡುತ್ತೆ ಯಾವುದು. ಅಮೆಜಾನ್ ಕಾಡು ಕೊಡುತ್ತ ಅಮೆಜಾನ್ ಕಾಡು ಅಮೆಜಾನ್ ಕಾರ್ಡು ಏನ್ ಮಾಡ್ತಿದೆ ಅಂತಂದ್ರೆ ಅರ್ಧದಷ್ಟು ಗಾಳಿಯನ್ನು ಕೊಡ್ತಾ ಇದೆ
ಹಾ ಸರ್. ಹೌ.
ಈ ಅರ್ಧದಷ್ಟು ಗಾಳಿಯನ್ನ ಅದು ಏನ ಆಗಿತಪ್ಪಾ ಅಂತಂದ್ರೆ ಬೆಂಕಿಯ ಅವಘಡದಿಂದ ಬೆಂಕಿಯ ಅವಘಡದಿಂದ ಏನಗಿತಪ್ಪಾ ಅಂತಂದ್ರೆ. ನಮಗೆ ಸಿಗುವಂತ ಗಾಳಿಗಳನ್ನ ಸುಮಾರು ಒ ಹತ್ತು ಪರ್ಸೆಂಟೇಜ್ ಏನಾಗಿತ್ತು ಅದು ಸುಟ್ಟು ಹೊಯ್ತು ಅಂದ್ರೆ ಆ ಕಾಡನ್ನ ಸುಟ್ಟು ಹೋಗಿದಾಗ ನಮ್ಗೆ ಶುದ್ಧವಾದ ಗಾಳಿ ಸಿಗುವುದಿಲ್ಲ ಆ ರೀತಿ ಕೆಲವು ದುರ್ಘಟನೆ ಘಟನೆಗಳು ನಡೆಯುವ ಸಮಯದಲ್ಲಿ ನಾವು ಅಂತ ಅಂತವನ್ನೆಲ್ಲ ತಡೆಗಟ್ಟಬೇಕು ಸರ್ಕಾರ ಕೂಡ ಮುಂಜಾಗೃತಿ ಕ್ರಮಗಳಗಳನ್ನು ಕೈಗೊಳ್ಬೇಕು
ಹಾ ಹ ಹೌದೆನ್ರಿ
ಆಮೇಲೆ ಇನ್ನ ಒಂದು ಪರಿಸರದಲ್ಲಿ ನಾವೇನ್ ಮಾಡ್ಬೇಕು ಗಿಡ ಮರಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾಡಬೇಕು ಆಮೇಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷೆ ಶಿಕ್ಷಣವನ್ನು ನೀತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಹೀಗೆ ನಾನ್ ಆ ರೀತಿ
ಅಂದ್ರೆ ನೀವು ನಿರುದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಡ್ಬೇಕಂದ್ರೆ ನಂಗಂದ್ರ ಚೊಲ ಚ ಕಾರ್ಖಾನೆಗಳನ್ನು ತೆಗಿಬೇಕಂತ ಕಾರ್ಖಾನೆಗಳನ್ನು ಬೆಂಗಗಳೂರು ಉದರಣೆಗೆ ಬೆಂಗಳೂರಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗ ಇಾಗ ಶಿಕ್ಷಣ ಕಲ್ತಿ ಇರ್ತಾರೆ ಕಲ್ತಿದ್ದವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅವರಿಗೆ ವಿದ ಸಿಗುತ್ತಲ್ಲಂತಂದ ಅವರಿಗೆಲ್ಲಿ ಖಾಸಗಿ ಕಾರ್ಖಾನೆಗಳಂತ ತೆಗೆ ಅಂದ್ರೆ ಅವ್ರಗ ಕ ಅಲ್ಲಿಯ ಕೆಲಸ ಮಾಡಬಹುದಲ್ಲ ಸರ್ ಅವ್ರರಿಗೆ
ಅದೇ ವಿಷಯ ದೇವ್ರ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ಡಿಗ್ರಿ ಮುಗೀತು ಪಿ ಜಿ ಮುಗತು ಅಂದ್ರೆ ಅವ್ರಿಗೆರಿಗೆ ಉದ್ಯೋಗ ಬೇಕು. ಉದ್ಯೋಗ ಬೇಕಂದ್ರೆ ಕೈಗಾರಿಕಾ ಕಂಪನಿಗಳು ಬೇಕು ಕೈಗಾರೀಕರಣ ಎಲ್ಲಿಂದ ಆರಂಭ ಆಯತಂದ್ರೆ ನಮ್ಮಗ ಸ್ವಾತಂತ್ರ್ಯ ಯಾವಾಗ ಹದಿನೈದು ಆಗಸ್ಟ್ ಹತ್ತೊಂಬತ್ೂರ ನಲವತ್ತೇಳರನ್ನು ಘೋಷೆ ಮಾಡ್ಕೊಂಡು ನ ದಿನ ಒಂದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ರಾಷ್ಟ್ರಪತಿಗಳು ಸ್ವಾತಂತ್ರ ದೊರಕಿದ್ರು ಕೂಡ ಸನ್ನಿವೇಶದಲ್ಲಿ ಐದು ವರ್ಷಗಳ ಬರಗಲ್ಲ ಪರಿಸ್ಥಿತಿ ಇತ್ತು ಅವಾಗ ಏನ್ ಮಾಡಿದನು ಐ ಎಂ ಎ. ಂದ ಸಾಲ ತಗೊಂಡವು ಅಂದ್ರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ವಿಶ್ವ ಬ್ಯಾಂಕ್ಿಂದ ಸುಮಾರು ಏಳು ಬಿಲಿಯನ್ ಹಣವನ್ನು ತೆಗೆದು ಕೊಂಡು ಯಾವ ಒಂದ ಕಾರಣಕ್ಕೋಸ್ಕರ ಭಾರತದ ಕೈಗಾರಿಕೆಯನ್ನು ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ. ಅದಕ್ ನ್ ಮಾಡಿದ ಹದ್ರ ಮುಂದೆ. ಮುಂದೆ ಏನ್ ಮಾಡಿದರು ಏನ್ ಪಿ ವಿ ನರಸಿಂಹರಾವ್ ಅವರ ಪ್ರಡಲ್ಲಿ ಅಂದಿನ ಹಣಕಾಸು ಮಂತ್ರಿ ಯಾರಾಗ್ರು ಡಾಕ್ರ್ ಮನಮೋಹನ್ ಸಿಂಗ್ ರವರು ಇದ್ರು ಆ ಸಮಯದಲ್ಲಿ ಸುಮಾರು ವರ್ಷಗಳ ಹಿಂದೆನೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕಲ್ಪಿಸುವ ಒಂದು ಕೆಲಸ ಕಾರ್ಯಗಳನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ರ ಅವರು ವಿಶ್ವ ಬ್ಯಾಂಕಿನಿಂದ ಸುಮಾರು ಏಳು ಬಿಲಿಯನ್ ಹಣವನ್ನು ತೆಗೆದುಕೊಂಡು ಏನ್ ಮಾಡಿದ್ರು ಆರ್ಥಿಕ ಅಭಿವೃದ್ಧಿಯನ್ನು ಸದೃಢಪಡಿಸ ಸದೃಢಪಡಿಸಿದ್ರು ಇಂದಿನ ಆಧುನಿಕ ಯುಗದಲ್ಲಿ ಅದು ಬೃಹದಕಾರಾಗಿ ಬೆಳೆದಿದೆ ಯಾಕಂದ್ರೆ ಉದಹರಣೆ ನೋಡಿದ್ರೆ. ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕಾ ಕಂಪನಿಗಳನ್ನ ನಾವು ಕಾಣ್ತೀವಿ
ಹ ಹೌದು ಸರ್ ಬೆಂಗ್ಗಳೂರಲ್ಲಿ ಅತಿ ಹೆಚ್ಚು ಅಲ್ಲಿ ಹಂಗೆ ಜಾಸ್ತಿ ವಾಯುಮಲ್ಯನ ಜಾಸ್ತಿ ಸರ್ ಅಲ್ಲಿ ಹೋಗಿ ನೋಡ್ಬೇಕು ಗಾಡಿಗಳ ಅಷ್ಟು ಗ ಜನಸಂಖ್ಯೆನ ಅತಿ ಹೆಚ್ಚು ಐತ್ ರರಿ ಬೆಂಗಳೂರಲ್ಲಿ
ಅದೇ ಅದೇ ಇವಾಗ ನೋಡಿ ದೇವರು ಏನ ಆಾಗ್ತಾದೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಾಹನಗಳನ್ನು ಬಳಕೆ ಮಾಡಬಹುದು ಕೈಗಾರಿಕೆಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಸ್ತುಗಳನ್ನ ದಿನನಿತ್ಯದ ವಸ್ತುಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದಂಗೆಲ್ಲ ವಸ್ತುಗಳು ಪ್ರೊಡಕ್ಟ್ ಮಾಡ್ಬೇಕ ಯಾಕೆ ಜನಸಂಖೆ ಹೆಚ್ಚಗ ಆಯ್ತ ಅಂದ್ರ ವಸ್ತುಗಳ ಪ್ರೊಡಕ್ಟ್ ಹೆಚ್ಚಿಗೆ ಮಾಡ್ಬೇಕ್ತದ. ಆ ಒಂದು ಕಾರಣಕ್ಕೋಸ್ಕರ ಜನಸಂಖ್ಯನೇ ಕಡಿಮೆ ಮಾಡಬೇಕಾಕಂದ್ರೆ ಜನ ಮಣ ಕಡಿಮೆ ಆಗ್ಬೇಕು ಒಂದೆಲ್ಲ ಎರಡು ಮಕ್ಕಳಿಗೆ ಏನ್ ಮಾಡ್ಬೇಕು ಆಪರೇಷನ್ ಮಾಡಿಸುವಂತ ಕೆಲಸ ಕಾರ್ಯಗಳ ಏನ್ ಮಾಡ್ಬೇಕು ಒಂದೊಂದು ಕುಟುಂಬದಲ್ಲಿ ಹೇಿದೆ ಅಂದ್ರೆ ಗಾದೆ ಮಾತು ಹುಡಸಿದೇವ್ರೇನು ಉುಲ್ಮ ಎಸ್ ಏನ್ ಅಂತಕ್ಕಂತ ಒಂದು ಈ ಒಂದು ನುಡಿಗಟ್ಟಿನ ಮುಖಾಂತರ ಏನ್ ಮಾಡಬಹುದು ಕೆಲವರು ಆರು ಏಳು ಮಕ್ಕಳು ಮಾಡುದು ಈ ರೀತಿಯಗಿದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಿಗ ಆಯ್ತಪಾ ಅಂತಂದ್ರೆ ಮಕ್ಕಳಿಗೆ ಏನಾಗುವುದಿಲ್ಲ ಸರಿಯಾದ ಶಿಕ್ಷಣ
ಶಿಕ್ಷಣವನ್ನು ಕೊಡೋದ ಹೌದು ಹೌದು ಸರ್ ನೀವಲ್ಲ ಮಾತ್ರ ಕರೆಟ್ ಆಯತ್ರಿ ಶಿಕ್ಷಣ ಶಿಕ್ಷಣ ಅಂದ್ರ ಈಗ ಒಂದ್ ಒಂದಿಲ್ಲ ಎರಡು ಮಗಾದ್ರೆ ಶಿಕ್ಷಣ ಚೆನ್ನಾಗಿ ಓದಿಸಬಹುದು ಮಕ್ಕಳಿಗೆ ಇನ್ನು ಕಲ್ಸ್ಬಹುದು ಈಗ ಅದೇ ಒಂದ್ ಒಬ್ರಗ ಆದ್ರೆ ಆರು ಜನ ಒಂದ ಆರು ಮಕ್ಕಳು ಆ ಆರ್ ಮಕ್ಕಳ ಆದ್ರ ಅವರು ಎಲ್ಲಿ ಶಿಕ್ಷಣ ಆಗುತ್ತೆ ಎಡ್ ಮಕ್ಕಳ
ಶಿಕ್ಷಣ ಶಿಕ್ಷಣ ಒಂದಲ್ಲ ದೇವು ಅವ್ರೇ ಶಿಕ್ಷಣ ಒಂದೆಲ್ಲ ರೀ ಮ ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಆಹಾರ ಕೊಡುವುದುದಿಲ್ಲ ಕೊಡಿಸುವುದಾಗುವುದಲ್ಲ ಮತ್ತೆ ಹೀಗೆ ಆರ್ಥಿಕ ಪರಿಸ್ಥಿತಿ ಕೂಡ ಶೋಷನೀಯವಾಗ್ತದೆವರ
ಹೌದೌದ್ರಿ ಸರ್ ನೀವ್ ಹೇಳದನ್ ಕರೆಕ್ಟ್ ಐತ್ರಿ ಸರ್ ಇವಾಗ ಹಂಗೆ ಮತ್ತ ಹುಡುಗರು ಎಲ್ಲ್ರಗೂ ನೋಡ್
ಆಮೇಲೆ ದೇವವ್ರೇ ಇಲ್ಲಿ ಕೇಳಿ ಈಗ ನಾವು ಇವುಗಳನ್ನ ತಡೆಗಟ್ಟಬೇಕು. ಯಾದ್ರೆ ಯಾವ ಯಾವ ಕ್ರಮಗಳನ್ನ ನಾವು ನೀವು ಕೈಗೊಳ್ಬಹುದು ಏನನ್ನ ಮಾಡ್ಬಹುದು ಏನಾದ್ರ್ೂ ನಿಮ್ಮ ಅನಿಸಿಕೆ ಇ ಯಾವ ಕೆಲಸ ಕಾರ್ಯಗಳನ್ನ ಮಾಡ್ಬಹುದು
ಮತ್ತೆ ಇಂತಲೇ ಹೋಗ್ಬೇಕತ್ ಸರ್ ಹಂಗಂದ್ರ ಇವ ಅವ್ರಗ ನ್ ಕೆಲ್ಸ ಎಲ್ ಮತ್ತ ಲಾಸ್ಟ್ ಏನ ಕಂಪ್ನಿಗಳಲ್ಲಿ ಹೋಗ್ಬೇಕತ್ರಿ ಸರ್
ಅಲ್ಲಲ್ಲ ಅಲ್ಲ ಹಂಗ ಅದೆಲ್ಲ ದೇವ್ರೆ ನಾವು ಈ ರೀ ತ್ತಿ ಶಿಕ್ಷಣ ನಾವು ಕೊಡಸ್್ಬೇಕಾಗಿದ್ರೆ ಮತ್ತೆ ಸಮಾಜದಲ್ಲಿ ಪರಿವರ್ತನೆ ಮಾಡ್ಬೇಕಾಗಿದ್ರೆ ನೀವು ನಾವು ಯಾವ ಯಾವ ಒಂದು ಕ್ರಮಗಳ ಮುಖಾಂತರ ನಾವು ನಮ್ಮ್ ಕೈಲಾದಷ್ಟು ಸಮಾಜವನ್ನು ಸುಧಾರಣೆ ಮಾಡಬಹುದು ಹೇಗೆ ಅಂತೇಳ್ತ ಇದ್ದನಿ ನಿಮಗೆ ಯಾವ ರೀತಿ ಅಂತೇಳ್ಬಟ್ಟು
ಅವ್ರರಿಗೆ ಅಂದ್ರ ಗರ್ಮೆಂಟ್ ಸ್ಕೂಲ್ ಗಳಲ್ಲಿ ನಾವು ಓಲ್ಸ್ಬೇಕಾಗಗತ್ ನೋಡ್ಸ.
ಇಲ್ಲ ಇಲ್ಲ ಇಲ್ಲ ಹಂಗಲ್ಲ ಅದಲ್ಲ ದೇವರೇ ಅದೆಲ್ಲ ನಾನ್ ಕೇಳ್ತ ಇಿರೋ ಪ್ರಶ್ ಶ್ನೆ ನೋಡಿ ಇವಾಗ ನಾವು ಸಮಾಜದಲ್ಲಿ ನಮ್ಮ ಕೈಲ ಆದಷ್ಟು ಸಹಾಯ ಯಾವ ರೀತಿ ಮಾಡ್ಬಹುದು ನಾವವು ಪರಿವರ್ತನೆ ಯಾವ ರೀತಿ ಮಾಡ್ಬಹುದು ಅಂತ ವಿಷಯದ ಕುರಿತು ನಾನ್ ನಿಮ್ಗೆ ಕೇಳ್ತಾ ಇದ್ದೇನೆ
ಅವ್ರಿಗೆ ಕೊಟ್ರ ಒಂದು ಅಮೌಂಟ್ ಅಮೌಂಟ್ ಕೊಡಬಹುದು ಇಲ್ಲಾಂದ್ರೆ ಸ್ವಲ್ಪ ಸಾಲ ಬಟ್ಟೆಗೆ ಬಟ್ಟಿಗೆ ಅಂತ ಎದಕ ಅವ್ರಿಗೆ ಅಮೌಂಟ್
ಇಲ್ಲ ಇಲ್ಲ ಇಲ್ಲ ಹಂಗಲ್ಲ ಇವರು ದೇವ ಹ ದೇವ್ರು ಆ ರೀತಿಯಲ್ಲ ಯಾಕಂದ್ರೆ ಈ ಹಿಂದಿನ ಆ ಯದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ಕಾರ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏಟಿ ಸಿಕ್ಸ್ ಆಕ್ಟ್ ಪ್ರಕಾರ ಎತ್ತನ ಒಂದು ತಿದ್ದುಪಡಿ ಅನುಸಾರ ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಆಕ್ಟ್ ಇದೆ ಅದಕ್ಕೆ. ಅನುಸಾರವಾಗಿ ಆರೀ ಆರರಿಂದ ಹದ್ಿನಲ್ಕು ವರ್ಷದ ಮಕ್ಕಳಿಗೆ ಏನು ಉಚಿತ ಮ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಸರ್ಕಾರದ ಒಂದು ಪೂರ್ವ ದಧ್ಯೇಯ ವ್ಯಾಕ್ಯವಾಗಿದೆ ಅದಕ್ಕೆ ನಾವವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಕಳಿಸೋದನ್ನು ಬಿಟ್ಟು ಪ್ರೈವೇಟ್ ಶಾಲೆಯಲ್ಲಿ ಕಳಿಸ್ತೇವೆ ಒಂದೇ ಎರಡನಂದ ಪಾಯಿಂಟ್ಸ್ ಏನಿದ್ಯಪ್ಪಾ ಅಂತಂದ್ರೆ ಎಷ್ಟೇ ಬಡತನದಲ್ಲಿ ಇದ್ದಿರ್ತಕ್ಕಂಥ ಫ್ಯಾಮಿಲಿ ಅವರಿಗೆ ಏನ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಓದ್ಿಸಲು ಬರ್ಸಲು ಯಾಕಂದ್ರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಬಡತನದಿಂದ ಕೂಡಿರ್ತಕ್ಕಂಥ ಫ್ಯಾಮ್ಲಿ ಇದೆ ಅವ್ರು ಏನ್ ಮಾಡ್ತಾ ಇದಾರೆ ಮಕ್ಕಳಿಗೆ ಕೆಲಸಕ್ಕೆ ಕಳಿಸತಾಾರೆ ಏನ ಬಾಲ ಕಾರ್ಮಿಕರಾಗಿ ಮಾಡ್ತಾ ಇದಾರೆ ಸುಮಾರು ಭಾರತದಲ್ಲಿ ಎರಡು ಕೋಟಿಿಯಷ್ಟು ಬಾಲ ಕಾರ್ಮಿಕರು ಕಂಡು ಬರ್ತಾರೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಆ ಮನೆಯಲ್ಲಿ್ದಿರತಕ್ಕಂಥ ಬಡತನ ಅನಕ್ಷರಿಸಸ್ತಾರೆ ಅದಕ್ಕೆ ಸರ್ಕಾರ ಕೂಡ ಒಂದು ಯೋಚನೆ ಮಾಡಿದೆ ಯಾಕಂದ್ರೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಬಟ್ಟೆ ಉಚಿತವಾಗಿ ಶೂಜ ಮಧ್ಯಾಹ್ನದ ಬ ಊಟ ಮತ್ತೆ ಸ್ಕಾಲರ್ಶಿಪ್ ವಸತಿ ನಲೆಯ ಈ ರೀತಿ ಸ್ಕಾಲರ್ಶಿಪ್ ನಾನಾ ರೀತಿ ಯೋಜನೆಗಳನ್ನ ಮಕ್ಕಳಿಗೆ ಏನು ಅವರು ಯೋಜನೆ ಜಾರಿಯಲ್ಲಿ ತಗೊಂಡ ಬಟ್ ಮಕ್ಕಳಿಗೆ ಮ ಪೋಷಕರಿಗೆ ಇದ್ರ ಬಗ್ಗೆ ಅವರ ಗಮನಕ್ಕೆಲ್ಲ ನಾವ್ ಏನ್ ಮಾಡ್ಬೇಕು ಅವರ ತಂದೆ ತಾಯಿ ಅಂದರೆ ಗಮನಕ್ಕೆ ತೆಗೆದುಕು ಬರ್ಬೇಕು ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಕೊಡ್ತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ಇರಿ ಇರಿ ಓಕೆ